ಹ ಕೆ ಕೇಳಸ್ತಿದ್ಯಾ ಹ ಏನ್ ಮಾಡ್ತಿದ್ದೀರಾ
ಈ ಊಟ ಮಾಡಿ ಕುತ್ಕೊಂಡ ನೀವು
ನಾವು ಸುಮ್ನೆ ಹಂಗೆ ಮಲ್ಗಿದ್ದು ತಿಂಡಿ ಏನ್ ಮಾಡಿದ್ರಿ ಬೆಳಗೆ
ಬೆಳಗ್ಗೆ ತಿಂಡಿ ಮಾಡ್ಲಿಲ್ಲ ಉಪ್ಪಿಟ್ ಮಾಡಿದ್ರು ಅದಕ್ಕೆ ತಿಿಂದಿಲ್ಲ ಹಾಲ್ ಕುಡಿದ್ಬಿಟ್ಟು ಕಾಲೇಜ್ಗೆ ಹೋಗಿದ್ದೆ
ಹಾ ಹಾ ಹಾ
ಈಗ ಅನ್ನ ಸಾರ ಸಾರು ಎಗ್ಗಿತ್ತುಗ್ ಮು ಮೊಟ್ಟೆ ಪಲ್ಯ ಮಾಡ್ಕೊಂಡಿದೇ
ಹ ಹೌದಾ
ಹ್ಮ್
ಹ್ಮ್ ಏನ್ ತಿಂಡಿ ಇಷ್ಟ ನಿಮ್ಗೆ
ಹ್ಮಗೆ ಚಿಕನ್ ಚಿಕನ್ ಬಿರಿಯಾನಿ
ಹಾ ಹಾ ವೆಜ್ಜಲ್ಲಿ
ವೆಜ್ಜ್ ಅಲ್ಲಿ ಇಡ್ಲಿ ವಡೆ ಪುರಿ ಮಸಾಲೆ ದೋಸೆ
ಹಾ ಹಾ ಹಾ
ಹ್ಮ್ ಗೋಬಿ
ಹ್ಮ ಹಾ
ನಿಮಗೆ
ಹ ನಮ್ಗೆ ನಿಮ್ಗಿಷ್ಟ ಆಗದೆ ಇರೋದ್ ನಮ್ಗಿಷ್ಟ ಉಪ್ಪಿಟ್ಟ ಇಷ್ಟ
ಹ ಹೌದಾ ಯವಾ ಅದು ನಂಗ ಇಷ್ಟನೇ ಇಲ್ಲ
ಉಪಿಟ್ಟು ಬರೀ ತಿನ್ನಕ್ ಇಷ್ಟ ಆಗಲ್ಲ ಅಂದ್ರೆ ತರಕಾರಿ ಜಾಸ್ತಿ ಹಾಕಿರ್ಬೇಕ ಅದ್ಕ್ಕೆ
ಹಲೋ
ಕೇಳಸ್ತಿದ್ಯಾ
ಕೇಳಿಸತಿಲ್ವಾ
ನಾ ಕೇಳಿಸತಿದೆ ಉಪ್ಪಿಟ್ಟಿಗೆ ತರಕಾರಿಯದ ಅ ಜಾಸ್ತಿ ಹಾಕಿರ್ಬೇಕು
ಹ ನಾನು ಬಿಸಿ ಬಿಸಿ ಇದ್ರೆ ಅವ್ರೇ ಕಾಳು ಉಪ್ಪಿಟ್ಟು ಚೂರ್ ತಿಂತೀನಿ ಅಷ್ಟೇ ಇಲ್ಲ ಅಂದ್ರೆ ಹಸ್ಟೆಲ್ಲ್ಲಿ ಚೆನ್ನಾಗ ಮಾಡಲ್ಲ
ಹಓ ಅದೇ ಬರೀ ಪ್ಲೈನ್ ಆಗಿ ಮಾಡ್ತಾರೆ ಅನ್ಸುತ್ತೆ ಹ್ಮ್
ಶನಿವಾರ ಮಕ್ಕಳು
ಶನಿವಾರ ನನ್ ಮಕ್ಳ ದೊಡ್ಡವನ್ಗೆ ಸ್ಕೂಲ್ ಇದೆ
ಹ್ಮ್
ಚಿಕ್ಕೋಳು ಮನೇಲ್ಲೇ ಇದ್ದಾಳೆ
ಹ್ಮ್ ಶನಿವಾರ ಎಲ್ಲಾ ಬೇಗ ಬರ್ತಾರೇನ ಅಲ್ಲ
ಇಲ್ಲ ಅವ್ನಿಗೆ ಫುಲ್ ಡೇ ಇರುತ್ತೆ
ಹೌದಾ
ಸಿಲಬಸ್ ಐ ಸಿ ಐ ಸಿ ಅಲ್ವಾ ಸಿಕ್ಸ್ತ್ ಇಂದ ಫುಲ್ ಡೇ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆೇ ರಜೆ ಇರುತ್ತೆ ನೆನ್ನೆ ರಜಾ ಬಂದಿತ್ತಲಾ ಮೊಹರಂಗೆ ಅದಕ್ಕೆ ಇವತ್ತು ತೋ ಸ್ಕೂಲ್ ಇದೆ
ಮತ್ತೆ ಟ್ರಿಪ್ ಟ್ರಿಪ್ ಎಲ್ಲಿ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೆಕ್ಸ್ಟ್
ನಾವು ರೆಸಾರ್ಟ್ ಹೋಗೋಣ ಅಂತ ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದೀವಿ ಅದಾ ಸೆಕೆಂಡ್ ಸ ಸಟರ್ಡೆ ಫೋರ್ತ್ ಸ್ಯಾಟರ್ಡೆ ಬರುತ್ತಲ್ಲಾ ನೆಕ್ಸ್ಟ್ ಬರೋ ಸೆಕೆಂಡ್ ಸ್ಯಾಟರ್ಡೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊತ ಆ ಗೇಮ್ಸ್ ಇರೋದು
ಹ್ಮ್
ಗೇಮ್ಸ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಕ್ ಚೆನ್ನಾಗಿರುತ್ತೆ
ಹ್ಮ್
ಹೌದ್ರಿ
ಮತ್ತೆ ನೀವ ತಿಂದರಿ ಏನ್ ಅಡಗೆ ಮಾಡಿದ್ರರಿ
ನಾನು ಬೆಳಗ್ಗೆ ಪಲಾವ್ ಮಾಡಿದ್ದೆ
ಹ್ಮ್
ಪಲಾವು ಮೊಸರು ಬಜ್ಜಿ ಮಾಡಿದ್ದೆ
ಹ್ಮ್
ಈಗ ಸಾಂಬಾರು ಇದೆ ಸ್ವಲ್ಪ ತರಕಾರಿ ಸಾಂಬಾರ್ ಇದೆ ಅದ್ಕ್ಕೆ ಅನ್ನ ಮುದ್ದೆ ಮಾಡ್ಬೇಕು
ಏನೇನ್ ತರಕಾರಿ ಇಟ್ಟಿದ್ದೀರಾ
ನಾನು ಇದು ಅಳ್ಸಂಡೆ ಕಾಳು ಬರುತ್ತಲ್ಲ
ಹ್ಮ್
ಅಲಸಂದೆ ಕಾಳು ಉಳ್ಳಿಕಾಳು
ಹ್ಮ್
ಮತ್ತೆ ಇದು ಕ್ಯಾರೆಟ್ಮೂಲ ಇದು ಬನ್ನೇಕಾಯಿ ಆಲೂಗೆಡ್ಡೆ ತೊಂಡೆಕಾಯಿ ಇಷ್ಟ ಹಕಿ ಏ ಮಾಡಿದೆ
ಹೌದಾ
ಹಾ ಚನ್ನ ಆಯ್ತು ಹುಳಿ ಸಾಂಬಾರು ಹ ಹುಳಿ ಸಾಂಬಾರು ಈರುಳ್ಳಿ ಟೊಮೊಟೊ ಕಾಯಿ ಸಾಂಬಾರ್ ಪೊಡಿ ಸ್ವಲ್ಪ ಹುಣ್ಸೆಣು
ಹ್ಮ್
ಹಾಕ್ಬಿಟ್ಟು ಚೆನ್ನಾಗಿ ರುಬ್ ಒಗ್ರಣೆೆಗೆ ಹಕದು
ಹ್ಮ್
ಫಿಶ್ ಮೀನ್ ತವಾ ಫ್ರೈಯು ಇಷ್ಟ ನನಗೆ ಜಾಸ್ತಿ
ಹೌದಾ
ಹಾ ನಮ್ಮ ಅಮ್ಮ ಮನೇಲಿ ಚೆನ್ನಾಗಿ ಮಾಡ್ತಾರೆ ಹೇಗ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಯಾವತ್ತುೂ ಮಾಡಿಲ್ಲ ನಾನು
ಹ್ಮ್
ಇವತ್ತು ನೋಡೋಣ ಸಾಯಂಕಾಲ ಅಮ್ಮ ಮನೆಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ
ಹ್ಮ ಹೋಗ್ ಬನ್ನಿ ರಜಾ ಅಲ್ವಾ ನಾಳೆ
ನಾಳೆ ರಜೆ ಇರುತ್ತಲ್ಲ ಹೋಗ್ ಬರೋಣ ಅಂತ ನಾನನ್ ಅನ್ಕೊಂಡಿದ್ದೀನಿ ಇನ್ನ ಕೇಳಿಲ್ಲ ನಮ್ಮ ಯಜಮಾನ್
ಹ್ಮ
ಒ್ಮಲೆ ಕೇಳಿದ್ರೆ ಕಳಸ್ತಿದ್ರೆ ಹೋಗದು
ಹ್ಮ್
ತ್ತರೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ
ಹ್ಮ್
ಹದ ನನ್ ಮಗ ಸ್ಕೂಲ್ಂದ ಬರ್ಬೇಕು ಅವನು ಟ್ಯೂಷನ್ ಮುಗಿಸು ಕೊಬೇಕು ಆ ಆಮೇಲೆ ಆರ್ ಗಂಟೆ ಏಳು ಗಂಟೆ ತೆಂಗುಕಥ ಹೋಗ
ದೂರನಾ ಅಮ್ಮ ಮನೆ
ಇಲ್ಲ ಒನ್ ಅವರ್ ಆಗತ್ತೆ ನಮ್ಮ್ ಮನೆಯಿಂದ
ಹ್ಮ್
ಅದೇ ಸಿಟಿ ಒಳಗಡೆನೇ ಅಲ್ವಾ
ಹ್ಮ್ ಟ್ರಾಫಿಕು
ಹ್ಮ್ ಟ್ರಾಫಿಕ್ ಏನಿಲ್ಲ ಈ ಕಡೆ ಹೋಗ್ಬೇಕು ನೈಸ ರೋಡ್ಮೇಲೆ
ಹ್ಮ್
ಹೋಗ್ಬೋದು ಒನ್ ಅವರ್ ಆಗತ್ತೆ
ಹ್ಮ್
ಹೋಗೋಣ ಅಂತ ಅನ್ಕೊಂಡಿದ್ದೀರಿ.
ಮತ್ತೆ ಹೊಸ ಅಡ್ಗೆ ಯಾವ್ದಾದ್ರು ಕಲ್ತ್ಕೊಂಡ್ ಇತ್ತೀಚಿಗಿ.
ಹೊಸ ಅಡ್ಗೆ ಮೊನ್ನೆ ಚಟ್ನಿ ಮಾಡಿದ್ದೆ ಹೊಸದಾಗಿ.
ಹ್ಮ್
ನನಗ್ ಇಷ್ಟ ಆಯ್ತು ಮನೆಯವಗೆಲ್ಲಾ ಇಷ್ಟ
ಹಊನಪ್ಪ ಚ ಚಟ್ನಿಯಲ್ಲಿ ಎಷ್ಟೊಂದ ತರ ಮಾಡ್ತಾರೆ ಮೂಲ್ಲಂಗಿ ಚಟ್ನಿ ಬೀಟ್ರೂಟ್ ಚಟ್ನಿ ಸೀರಕಾಯಿ ಚಟ್ನಿ ನಂಗ್ ಮಲ್ಲಂಗಿ ಚಟ್ನಿ ಇಷ್ಟ
ಅದನ ಜಜ್ ಮೂಲಂಗಿ ಅಂತ ಎಲ್ಲಾ ಮಾಡ್ತಾರೆ
ಹ್ಮ್ ಮತ್ತೆ ನಿನ್ನೆ ಒಬ್ರು ಕಲ್ಲಲ್ಲಿ ಮಾತಾಡಿದಾಗ ಉತ್ತರ ಕರ್ನಾಟಕದ ಹುಣಸೆಹಣ್ಣು ಚಟ್ನಿ ಮಾಡ್ಕೊತಿದನಿ ಅಂತ ರೆಸಿಪಿ ಹೇಳಿದ್ರು
ನಿಂಗೆ ಯಾವ್ತರ.
ನಾ ಅದೇ ಹುಣ್ಚೆ ನೆನ್ಸ್ಬಿಟ್ಟು ಒಂದ್ ಸ್ವಲ್ಪ ಹಾ ಅದನ್ನ ಅ ರಸಕ್ಕೆ ಹ ಸ್ವಲ್ಪ ಬೆಲ್ಲ, ಜೀರಿಗೆ, ಉಪ್ಪು, ಖಾರದ, ಪುಡಿ, ಎಲ್ಲ ಹಾಕಿ, ಜಜ್ಜೋದು ಅದಂತೆ ರೊಬ್ಬೋದಲ್ಲ ಜಜೋದು. ಅದನ್ನ ಎರಡ್ ವರ್ಷ ಇಕೊಂಡ್ ತಿಂತಾರಂತೆ. ಬೆಲ್ಲ ಒಂದ್ ಹಾಕ್ಬಾರ್ದು ಬೆಲ್ಲ ತಿನ್ನೋವಾಗ ಹಾಕೊ ಬೇಕು ಕೇಡ ಕೆಟ್ಟಹೋಗುತ್ತೆ ಅಂದ್ರೆ ಮಣ್ಣಿನ ಪಾತ್ರೆ ಇಕೊಂಡ್ ತಾರಂತೆ ತಿನ್ನವಾಗ ಅಚೂರು ಬೆಲ್ಲ ಉಪ್ಪು ಉದುರ್ಸ್ಕೊಂಡು ತಿಂತಾರಂತೆ ಚೆನ್ನಾಗಿರುತ್ತೆ.
ಹಾ, ಹಾ, ಹಾ, ಹಾ ಅವರು ಎಲ್ಪ ಖಾರ ಜಾಸ್ತಿ ತಿಂತಾರೆ. ಉತ್ತರ ಕಾಯಿಯೋ ಅವರು ಅಂತ ಖಾರ ಇಲ್ಲ ಅಂದ್ರೆ ಮೆಣ್ಸಿನ್ಕಾಯೆ ಮುರ್ಕಂತ ತಿಂದಬಿಡ್ತಾರಂತೆ.
ಹ್ಮ ಅವ್ರು ಖಾರದ ಪುಡಿ ಮೇಲೆ ಉದುರ್ಸ್ಕೊಂತಾರಂತೆ. ನಾವು ಉಪ್ಪು ಉದುರ್ಸ್ಕೊಂಡಂಗೆ,
ಹಾ ಹಾ ಹಾ ಹಾಗ ಜಾಸ್ತಿ
ಅಂಗಡಿಗಳಲ್ಲಿ ಖಾರ ಕಡಿಮೆ ಮಾಡಿದ್ರಿ ಹಾ, ನೋಡಿದೀನಿ ಹೋಟೆಲ್ಗೆ ಹೋದ್ರೆ ಉತ್ತರ ಕರ್ನಾಟಕದ್ದು ಮೀಲ್ ಲ್ಸ್ ತಗೊಂಡ್ರೆ ಫುಲ್ ಕಾರಾ ಕೊಟ್ಟುಬಿಡ್ತಾರೆ.
ಹಾ, ಚೆನ್ನಾಗಿರುತ್ತೆ ನಮ್ಗಂಗ ತಿನ್ನಕ್ಕ ಆಗಲ್ಲ ಹೊಟ್ಟೆ ಎಲ್ಲ ಉರಿ.
ಹಾ ಗ್ಯಾಸ್ಟ್ರಿಕ್ ಆಗುತ್ತೆ.
ಹೌದು.
ಅವ್ರ ಕಡೆ ಕರ ಕಡಿಮೆಟ್ರೆ ಹೋಟೆಲ್ಗೆ ಹೋಗಲ್ವಂತೆ ಯಾರು ಆ ಹೋಟೆಲ್ಗೆ ಹೋಗಲ್ವಂತೆ.
ಓ,
ನಮ್ ಕಡೆ ಖಾರ ಹ ಖಾರ ಇ ನಮ್ ಕಡೆ ಖಾರ್ ಇಟ್ರೆ ಹೋಗಲ್ವಲ್ಲ
ಅದೇ ಖಾರಾ ಇಟ್ಟ್ರೆ ಹೋಗಲ್ಲ ಖಾರ ಮಾಡವ್ರೆ ಅಂದ್ರೆ ಬೈದ್ ಬಿಡ್ತಾರೆ. ಆ ಕಡೆ ಜಾಸ್ತಿ ಅಲ್ಲ ಮೆಣಸಿನ್ಕಾಯಿ. ಆ ತರದ್ದೇ ಅಲ್ವಾ ಜಾಸ್ತಿ ಬೆಳೆಯೋದು ಹ.
ಆದ್ರೂ ಜಾಸ್ತಿ ಖರ ಒಳ್ಳೇದಲ್ವಲ್ಲ.
ಹೌದು.
ಕೋಪ ಐ ಬಿ ಪಿ ಫುಲ್ ಇದಾಗುತ್ತೆ. ಕರಳುಗಳು ಸುಟ್ಟ ಹೋಗೋದು ಹ್ಮ. ಆದ್ರೆ ಚಿಕನ್ಗ್ ಸ್ವಲ್ಪ ನ್ ಕಾರಣ ತಿನ್ನೋದು.
ಹಾ ಚಿಕನಗ್ ಚ ಈಗ ನಮ್ಮ ನನ್ ಮಕ್ ನೋಡಿ ನಾವ ಎನಾರು ಇದು ಖಾರ ಬೇರೆ ಅಡುಗೆಗೆ ನಾದಾರರು ಖಾರ ಮಾಡಿದ್ರೆ, ಏನಾರು ಮಿಸ್ ಆಗಿ. ಖಾರ ಖಾರ ಅಂತಿರ್ತಾರೆ ಅದೇ ಚಿಕನ್ ಏನಾದಾರ ಖಾರ ಮಾಡ್ಬಿಟ್ಟಿದ್ರಿ ಅದ್ನೇ ಏನು,
ಹ
ಚೆನ್ನಾಗ ಐತೆ ಅಂತ ತಿಂತಿರತಾರೇ
ಹ್ಮ್ ನಿಂಬೆಣ್ಣ ಹಾಕ್ಕೊಂಡ್ ಚೂರು ಚೆನ್ನಾಗಿರುತ್ತೆ ನೀ ಚಿಕನ್
ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಡ್ರೈ ತರ ಮಾಡ್ಬಿಟ್ಟು. ಖಾರ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ ಹ್ಮ್. ಹಂಗೆ. ಮತ್ತೆ ಇನೇನಾ ಸಮಾಚಾರ.
ಹೇಳ್ಬೇಕು ಅದೇ ಇನ್ಸೂರ್ವೆಲ್ ತೋರಿಸತಾ ಇರ್ತ. ಈ ತರವೆೆಲ್ಲ ಟ್ರೈ ಮಾಡ್ಬೇಕ ಅನ್ಸುತ್ತೆ ಬಟ್ ಒಂದೊಂದ್ ಚೆನ್ನ್ ಬರುತ್ತೆ ಒಂದೊಂದ್ ಚೆನ್ನಾಗ್ ಬರಲ್ಲ. ಅಡಿಗೆಗಳು ಮೊನ್ನೆ ಸೋಯಾ ಮ್ಯಾಗಿ ನೋಡಿದ್ದೆ. ಮಾಡ್ದೆ ಸೊಹಸಾಸಲ್ ಹಾಕಿ ಚೆನ್ನಾಗೆ ಬಂದಿರ್ಲಿಲ್ಲ
ಓ ಹೌದು
ಹ್ಮ್ ಸಾಸ ಎಲ್ಲ ಹಾಕ್ದ ಎಲ್ ಕಪ್ಪಗೆ ಸ್ವೀಟ್ ಸ್ವೀಟ್ ಆಗ ಹೋಗಿತ್ತು
ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದೇನೇನೋ ಸೋಪ್ಗಳೆಲ್ಲ ತೋರ್ಸ್ತಾರಲ್ಲ
ಹ್ಮ್ ಹ್ಮ್ ಗರ್ ಸೊಪು ವೈಟ್ಗ ಹಾಕ್ತಾರೆ ಅಂತ ಹ್ಮ್ ಹ್ಮ
ಚೆನ್ನಾಗಿರುತ್ತಾ ನಿಜಾನ
ಹ್ಮ್ ಒಂದೊಂದ್ ಚೆನ್ನಾಗಿರುತ್ತೆ ಒಂದೊಂದು ಸುಮ್ನೆ ವೈರಲ್ ಆಗೋದಿಲ್ಲ ಏನ ಚೆನ್ನಾಗಿರುತ್ತೆ ಅಂತಲ್ಲ.
ಹಾ ಹಾ ಹಾ
ತೋರಿಸ್ತಾ ಇರ್ತಾರೆ ಅಷ್ಟ
ಹದೇನೆ
ಅಂದ್ರೆ ಮನೇಲಿ ಎಲ್ಲಾ ಮಾಡ್ಕೋಬಹುದು ಶಾಂಪೂ
ಹ ಅಂದ ಇವಾಗೆಲ್ಲಾ ಮನೆಯಲ್ಲೇ ಮಾಡ್ಬಿಡ್ತಾರೆ ಆ ಸೋಪ್ ಎಲ್ಲ ಅವರು ಮನೆಯಲ್ಲೇ ಮಾಡೋದು
ಹ್ಮ್ ಹೌದು
ಹ ಅಂದ್ರೆ ನಮಗ್ ಗೊತ್ತಿರಲ್ಲ ಅಷ್ಟೇ
ಅಂದ್ರೆ ಕೆಮಿಕಲ್ಸ್ ತರ್ಬೇಕಲ್ಲ ಸ್ವಲ್ಪ ಅದೆಲ್ಲಾ ಬಿಡ್ ಬಿಡಿ ಆಗಿ ಚಿಕ್ ಚಿಕ್ ಸಿಕ್ಕದಾಗ ಕೊಡಲ್ಲ ಜಾಸ್ತಿ ಜಾಸ್ತಿ ತಗೊಬೇಕ ಅವೆಲ್ಲ
ಹಾ ಹಾ ಹಾ ಹಾ ಹೌದೌಹೌದು
ಮತ್ತೆ ಮನೆಗಳಗಂದ್ರೆ ಕೊಡತಾರ ಇಲ್ಲ ಗೊತ್ತಿಲ್ಲ
ಹಾ
ಕೆಮಿಕಲ್ಸ್ ಆದ ಕೆಮಿಕಲ್ಸ್ ಹಾಕದ್ರನ ಅದಂಗ ಬರುತ್ತೆ
ಹ್ಮ
ಹ್ಮ್ ಅದೆಲ್ಲ ಒಂದು ಇದು ಸ್ಕಿಲ್ ಅವೆ ಎಲ್ಲ ಕಲ್ತ್ಕೊಬೇಕು ಅದ ಏನೇನೋ ಇರುತ್ತ. ಹ
ಹೌದು ಚೆನ್ನಾಗ್ ಮಾಡ್ತಾರೆ ಎಲ್ಲಾ ನಾನ್ ನೋಡ್ತಿರ್ತೀನಲ್ಲ ಅದು ಇದು ಅಂತ ತೆಲ್ಲ ತೋರಿಸ್ತಾ ಇರ್ತಾರೆ
ಹ್ಮ್
ನಾನ್ ನೋಡೋಣ ಒಂದ ತರ್ಸ್ಕೊಳೋಣ ಅಂತ ಅನ್ಕಂಡೆ ನೋಡೋಣ ಒನ್ ಟ್ರೈ ಮಾಡೋಣ ಅಂತ ಹಾ ಸರಿ